ಹಲೋ
ಹಾ ಆರಾಮ ಇದ್ದೀರಾ ಎಮ್ ಡಿ ಯೂನಿಸ್ ಅವರೇ
ಎ ಎ
ಊಟ ಆಯ್ತಾ ನಿಮ್ದು
ಆಯ್ತು ನನ್ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇದೆಯಾ ನಿಮ್ಗೆ
ಹೌದು ಸ್ಪಷ್ಟವಾಗಿ ಕೇಳ್ತಾ ಇದೆ
ಈಗ ತಾನೇ ಊಟ ಮಾಡಿ ಬಂದಿದ್ದೇನೆ ಹೊಟ್ಟೆ ತುಂಬಾ ತರ ತತ್ತಿ ತತ್ತಿ ಅನ್ನ ಮಾಡಿದರ ಅಂತೇಳಿ ಇವತ್ತು ಬುಧವಾರಫೇಸ್ ಬುಧವಾರ ಬುಧವಾರ ಅಷ್ಟೇ ಮಾಡೋದು ಇದು ಹುಳ್ಕಿ ದಿನದಲ್ಲಿ ಮಾಡೋದಿಲ್ಲ ಹುಳ್ಕೆ ಏನಾದ್ರೆ ದಿನ ಅನ್ನ ಸಾಂಬಾರ್ ಇರ್ತದೆ
ಹೌದು ನೀವು ಯಾವ ಕಾಲೇಜಿನ ಮಹಾವಿದ್ಯಾಲಯದಲ್ಲಿ ಓದ್ತಾ ಇರೋದು ಈಗ
ಆ ಕೃಷಿ ಮಹಾಾವಿದ್ಯಾಲಯ ಭೀಮರಾಯ್ಗುಡಿಯನ ಅಲ್ಲಿ
ಹ್ಞ ಹೇಗಿದೆ ನಿಮ್ಮ ಕಾಲೇಜಿನ ವಾತಾವರಣ
ಇದು ಕೃಷಿ ಕಾಲೇಜ್ ಆಗೋದಿಂದ ತುಂಬಾ ಅದೃಷ್ ಷ್ಟವಾದ ವಾತರಣ ಯಾಕಂದ್ರೆ ಸುತ್ತಮುತ್ತಲ ಬರೀ ಗಿಡಗಳು
ಹ್ಮ್
ಎಕಡೆ ಕಣ್ಣ್ ದೃಷ್ಟಿ ಬಿಡ್ತದೆ ಆಕಡ ಗಿಡ ಕಾಣ್ತದೆ ಎಷ್ಟು ಶುದ್ದ ಪ್ರದ್ ಪರಿಸರ ಇದೆ ಗೊತ್ತ ನಿಮ್ದ ಯಾವ ಕಾಲೇಜು
ನಮ್ಮದು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ
ಅಲ್ಲಿ ಕೂಡ ಪರಿಸರ ಬೇಳಿಯಿಸಿದೆ ಗಿಡಗಳು ಗಿಡ ಮರಗಳು ಬೇಸಾವೇನು ನಮ್ಮಷ್ಟು ನಮಕಿಂತನೇ ಕಣ್ಮೀದೆ
ಹೌದು ಇದು ನಮ್ಮ ಚಾಮರಾಜನಗರ ಜಿಲ್ಲೆ ಪಶ್ಚಿಮ ಘಟ್ಟದಲ್ಲಿ ಬರುತ್ತದೆ
ಹೌದಾ
ಆದ್ದರಿಂದ ನಮ್ಮ ನಮ್ಮಲ್ಲಿ ಸಿಕ್ಕಾಪಟ್ಟೆ ಅಂದರೆ ಜಾಸ್ತಿ ಮಳೆ ಬೀಳುವ ಪ್ರದೇಶ
ಹೌದೌದು
ಮತ್ತೆ
ಮತ್ತೇನಿ ಹಾ ಇದನ್ನ ನಾ ಹೇಳದಏನಂದ್ರೆ ಗಾಳಿ ನಿಮ್ ಕಡೆ ಜಾಸ್ತಿ ಬಿುಟ್ಟಂಗ ಇದೆ
ಇಲ್ಲ ನಿಮ್ ಕಡೆಯಿಂದಲೇ ತೊಂದ್ರರೆ ಮಾಡುತ್ತಿದ್ದಿದೆ ಆದ್ದರಿಂದ ನೀವು ಕುಳಿತುಕೊಂಡು ಮಾತನಾಡಿ
ಹೌದೌದು ಹೌದು ನಿಮ್ಮ ಇದು ಅನುಮತಿ ಸರಿ ಇದೆ ಇವಾಗ ಕುಂತುಕೊಂಡು ಮಾತಾಡ್ತೇನೆ ನೀನು ನಾಳೆ ಏನ ನಂಗ ಸೂಚನೆ ಬಂದಂತೆ ನಾಳೆ ಏನ ಪರೀಕ್ಷೆ ಇದೆ ಅಂತೆಲ್ಲ ಕನ್ನಡದು
ಹ ಕನ್ನಡವಿಲ್ಲ ನಾಳೆ ದೈಹಿಕ ಶಿಕ್ಷಣ ಪರೀಕ್ಷೆ ಇದೆ ನಿಮ್ಮ ನಮಗೆ ನಿ
ಇಲ್ಲ ನಾಳೆಗ್ ನೋಡ ನೀವ್ ಸರಿಯ ನೋಡಿ ಒಂದ್ಸಕ
ಮತ್ತೆ ಗುಂಪಿನಲ್ಲಿ ಯಾವ ಮೆಸೇಜು ಕೂಡ ಹಾಕಿಲ್ವಾ
ಯಾರೋ ಪ
ಈ ಕನ್ನಡ ಇದ್ದ್ರೆ
ಸ್ವಲ್ಪ ತೊಂದರೆ ಆಗುತ್ತೆ ತಿದೆ ಅವರಿಗೆ ಸ್ವಲ್ಪ ಶಾಂತವಾಗಿ ಇರಲು ಹೇಳಿ
ಸೋಮಾರಿ ಏಕೆಂದರೆ ಅವರು ನಮ್ಮ ಮಾತು ಕೇಳೋದಿಲ್ಲ ಒಬ್ರು ಇಬ್ರು ಅಂದ್ರೆ ಹೇಳ್ಬೋದ ಇತ್ತ ಹಲವಾರು ಜನ ಆದಾರೆ ಎಷ್ಟ್ ಮಂದಿಗ ಅಂತ ಹೇಳ್ಬೋದು ಆ ಲೆಕ್ಕಕ್ಕೆ ನಾ ಬೇರೆ ಜಾಗಕ್ಕೆ ಹೋತೆ
ಹ್ಮ್ ಇಲ್ಲ ನಾಳೆ ಕನ್ನಡ ಎಂಬ ಪರೀಕ್ಷೆ ಇಲ್ಲ ನಾಳೆ ದೈಹಿಕ ಪರೀಕ್ಷೆ ಇದೆ
ಏನ್ ನನ್ಗೆ ಅನ್ಸೋ ಮಟ್ಟೆಗೆ ಏನ್ ನಿಮ್ಗೆ ತಪ್ಪು ಮಾಹತಿಕ
ಹೌದಾ
ನಾನು ನಿಜವಾಗಿ ನೋಡಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಅದು ಏನಂತೀರಾ
ಗುಂಪಿನಲ್ಲಿ ಯಾವ ಮೆಸೇಜು ಕೂಡ ಹಾಕ್ಕಿಲ್ಲ ನೋಡ
ಹೌದು ನಾನು ಆಶ್ಚರ್ಯವೇಗಿನಿ ನ ಸ್ನೇಹಿತನಾದ ನನ್ನ ಕೊಟರಿ ಹೇಳ್ತಾನೆ ಅಭಿಷೇಕ್ ಎಂಬ ಸ್ನೇಹಿತ ಆ ಸಡು ಕೇಳಿನ ನಾಳೆ ಪರೀಕ್ಷೆ ಇದೆ ಕನ್ನಡ ಏನು ಗುಂಪಿನಲ್ಲಿ ಮಾಹಿತಿ ಹಾಕಿಲ್ಲ ಇದ್ರೆ ನಿನ್ ಕಡೆ ಇದ್ರ ನಂಗ ಆಕ ಅಂತ
ಅದೇ ಮತ್ತೆ ನಮ್ಮ ಗುರುಮಾತೆಯರನ್ನು ಕೇಳಬೇಕು ಕಲ್ವ ನಮ್ಮ ತರಗತಿಯ ಮುಖ್ಯ ವಿದ್ಯಾರ್ಥಿ
ಹೌದು ನೀಗ ಕೇಳ್ಬಹುದು ಯಾಕಂದ್ರೆ ನಿಮ್ಗೆ ಕನ್ನಡ ಕನ್ನಡದಲ್ಲಿನ ಅತಿ ಮುವತು ಉತ್ತಮ ಇದು ಸ್ಥಳದಲ್ಲಿ ಅದಿರಿ ನೀವು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀರಿ ನೀವು ಆಕ್ಕ ತಲೆ ಇಂದಲೆ ನೋಡಿದರೆ ನೀವು ಕನ್ನಡ ಗುರು ಮಾತೆಯ ಅದ್ಭುತ ತಾ ವಿದ್ಯಾರ್ಥಿ ಆಗಿದೆ ಅದ್ಕ್ಕೆ ನೀವು್ ಕೇಳಿ ನೋಡಿ ಒಂದ ಬಾಕಸ್ ಒಂದ್ಸಾರಿ
ಇಲ್ಲ ಅದು ಹಾಗೆ ಆಗುವುದಿಲ್ಲ ನಮ್ಮ ತರಗತಿಗೆ ಪ್ರತಿಯೊಬ್ಬರ ತರಗತಿ ಯಂತೆ ಒಬ್ಬ ಮುಖ್ಯಸ್ಥನನ್ನು ನೇಮಕ ಮಾಡಿರುತ್ತಾರೆ ಆ ಮು ಮುಖ್ಯಸ್ಥನೇ ನಮ್ಮ ಎಲ್ಲ ಶಿಕ್ಷಕರನ್ನು ಆದೇಶವನ್ನು ಪಾಲಿಸಬೇಕು
ಹೌದಾ ಇದ ತರ ಮುಖ್ಯ ಅಧಿಸ್ತಾರೆ ನಮ್ಮ ಕಾಲೇಜಿನಲ್ಲಿ ಇದ್ದಾರೆ ಅಂದ್ರೆ ಓ ಭರತ್ ಅಂತ ಒಬ್ಬ ಮುಖ್ಯಸ್ಥ ಗಂಡು ಮಕ್ಕಳಲ್ಲಿದ ಒಬ್ಬರಿಗೆ ಆಯ್ಕೆ ಮಾಡಲಾಗಿದೆ ಬರದಂದ ಹೆಣ್ಣು ಮಕ್ಕಳಿಂದ ಇನ್ನೊಂದು ಮುಖ್ಯಸ್ಥ
ಹ್ಮ್
ಆ ಹುಡ್ಗಿ ಹೆಸರ್ ಏನಂದ್ರೆ ನನ್ಗೆ ಅಷ್ಟ ಅನ್ನು ನನ್ನ ಪಿಲ್ಲ ನನ ಸಿಮಂಟ್ಿಗೆ
ನಿಮಗೆ ಗೊತ್ತಿಲ್ವಾ ಹೆಸರು
ಹೆಸರು ಇಷ್ಟು ಜನ ಗೊತ್ತಿದೆ ಯಾಕಂದ್ರೆ ನಾನು ಹೆಸರು ಸ್ವಲ್ಪ ಸ್ವಲ್ಪ ಮರೆಯಾದ ಮರೆಯೋದು ಇದು ಅಭ್ಯಾಸ ಇದೆ
ಅವರ ಹೆಸರು ಚಿನ್ಮಯ್ ಅಂತ
ತ್ತಗಲ್ಲ ಅಪ್ಪುರ ನಂಗೆ ಹೆಸರು ನಾನು ಜಾಸ್ತಿ ಮರಾಗೊಂತೀನಿ ಈ ಚಿತಿಗೆ
ಮತ್ತೆ ನಿಮಗೆ ಯಾವದಾದರೂ ಮಾನಸಿಕ ಕಾಯಿಲೆ ಇದೆಯೇ
ಏ ಏನ್ ಮಾನಸಿಕ ಕಾರ್ಯ ಇಲ್ಲ. ಅಂದ್ರ ಮರ್ಯದ ಅಂದ್ರ ಪೂರ್ಣ ಆಗಿ ಮರ್ಯಲ್ಲ. ಈಗ ನಿಮ್ದು ನಮ್ಮ ಸ್ನೇಹಿತರಿಗೆ ಎಲ್ಲರ್ದು ಅಂದ್ರೆ ಜಾಸ್ತಿ ಒಬ್ರ ದಸರು ಒಂದಿನಕ್ಕಿಂತ ಒಂದಿನದಾಗ ಒಂದ ಸಕಣಲ್ಲಿ ಅಂತ ಹೇಳಿ ಬಾಯಾಗ ಅವ್ರ ಹೆಸರು ಬರೋದಿಲ್ಲ.
ಹಾ
ಒಂದ್ಸಕ ಇವು ಮಲ್ಲಿಕಾರ್ಜುನ್ ಗೊತ್ತಾ.
ಹಾ ಗೊತ್ತು.
ಅವ ಅಬ್ದುಲ್ಲಾ ಅವರು ಕೊಟರೆ ಎಲ್ಲ ಇರ್ತಾನಲ್ಲ ಕೋಲಾರ್ ಕೊಡೇಟ ಅವನ್ ದಸರು ಮಾಡ್ತ ಬಿಟ್ಟನ್ ಅವನ ನನ್ನ ಪಕ್ಕದಲ್ಲಿ. ತಿಂಡಿ ಮಾಡಲುಕ್ಕೆ ಕುತಿದ್ದಾನೆ ಒಂದು ಹೆಸರುಡಕ ಬರ್ತೆ ಅದು.
ಮತ್ತುತ್ತೆ. ಹೇಗೆ ಅದು ನಿಮಗೆ ಸಮಸ್ಯೆ. ತುಂಬಾ ಕಷ್ಟ ಕಡ್ತಾ ಇದ ಅಲ್. ಸ್ವಲ್ಪ ಎದ್ದು ನಿಮಿಷ ತಕೊಳ್ಳಿ ಕನೆಕ್ಷನ್ ಹೋಯ್ತು.
ತ ಬಂತ. ನಾವ ಹೇಳದಏನಂದ್ರೆ ನಂದು ಕಾಲಿನ ಬ್ಯಾನಿ ಕನಿಷ್ಠ ಯಾರ್ಡ್ ತಿಂಗಳ ಅದು ಇನಾದ್ ಕಾರ್ಸ ನಾ ಏನ್ ಮಾಡ್ಲಿ.
ನೀವು ಅದಕ್ಕೆ ಪರಿಹಾರವನ್ನು. ಹುಡುಕಿಕೊಳ್ಳಬೇಕು ನೀವು ಆಸ್ಪತ್ರೆಗೆ ಹೋಗಿ ನನ್ನ ಸೂಚನೆ ಮೇರೆಗೆ.
ನಾನು ಕನಿಷ್ಠ ಏನಿಲ್ಲಾಂದ್ರೆ ಎರಡು ಮೂರು. ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿಕೊಂಡು ಬಂದೀನಿ. ಸ್ವಲ್ಪ ಗಾಬಗತ್ತು ಮತ್ತೆೊಂದ್ಸರಿ ಬಿದ್ದುಬಿಟ್ಟೆ ನಾನು ಇಲ್ಲಿ ಆ ನಮ್ಮ ವಸತಿ ನಿಲಯದ ಆ ಭೂ ವಸತಿ ನಿಲದಲ್ಲಿ ನೀರ್ ಬಂದು ನಿಂತ ಹರ ಸ್ಥಳದಲ್ಲಿ. ಜಾರಿ ಬಿದ್ಬಿಟ್ಟೆ ಮತ್ತೆ ಗಾವ ಆಗಿದೆ ಏನ್ ಮಾಡ್ಲಿ ಅಂತ ಅರ್ಥ ಆಗ್ತಿಲ್ಲ.
ಅದ ನಿಮಗೆ ಹೇಗೆಂದರೆ ನಿಮ್ಮ ದೈಹಿಕ ಶಿಕ್ಷಣ ತರಗತಿಯಲ್ಲಿ ಮಾ ಹತ್ರ ನಿಮಗೆ ಕಾಲು ನೋವಾಗುತ್ತದೆ ಉಳಿದ ತರಗತಿಯಲ್ಲಿ ಕಾಲು ನೋವಾಗುವುದಿಲ್ಲ. ಹೌದು ತಾ
ಇನ್ನ ಎದು ನಕ್ಲಿಯನ್ನ. ಎಲ್ಲಾರೂ ಇದೇ ಹೇಳ್ತಾರೆ ಅವ ದೈಹಿಕ ಶಿಕ್ಷಣ ಮಾ ಮಾಸ್ತರು ಕೂಡ ಇದದೆ ಹಳ್ತಾನೆ ನೀನೆೆಲ್ಲಾ ನಟಕ ಮಾಡ್ತೀನಿ ನಟ ಮಾಡ್ತೇ ಅಂತ ನನ್ನ ಕಷ್ಟ ನನ್ಗೆ ಅಷ್ಟೇ ಗೊತ್ತು.
ಹೌದಾ ನೀವು ಕೂಡ ತುಂಬಾ ಕಷ್ಟ ಪಡುತ್ತೀರಾ.
ಹೌದು ಇದು ನನ್ನ ಕಾಲಿನಷ್ಟು ಆದ ಪೆಟ್ಟು ಬರೆಯವಿಗೆ ಆದ್ರೆ ನಾ ಎದ್ನಲ್ಲ. ಅವರು ಏನಿಲ್ಲ ಅಂದ್ರೆ ಒಂದ್ ಎರಡು ವಾರ ಕಾಲೇಜ್ ಬಿಡ್ತಿದ್ರು. ಆ ನಾವು ವಸತಿನೆಲ್ಲ ಬಿಟ್ಟು ಮನೆಯಲ್ಲಿ ಆರಾಮ ಮಾಡ್ತಿದ್ರು.
ಹಾಗಾದ್ರೆ ನೀವು ತುಂಬಾ ಕಷ್ಟವನ್ನು ಪಡುತ್ತಿದ್ದಾರಾ
ಹೌದು
ಏನ್ ಮಾಡ್ತೀರಾ. ಎಷ್ಟಿಷ್ಟಿಗೆ ತೋರ್ಸ್ಬೇಕು ಆಸ್ಪತ್ರೆಗೆ ಮನೆಯವರಿಗೆ ಬಾರ ಅಂತ ಹೇಳಿ ತೋರ್ಸಲ್ಲ. ಶನಿವಾರ ಇಲ್ಲ ಐತ್ ವಾರ ಹೋಗಿ ಮತ್ತೊಮ್ಮ್ನೆ ತೋರಿಸಬೇಕ್ ಅನ್ಕೊಂಡೀನಿ.
ನೀವು ತೋರಿಸಿಕೊಂಡು ಬನ್ನಿ ಅಲ್ಲಿದ್ದ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಂಡು ತದನಂತರ ನೀವು ಪರೀಕ್ಷೆಯನ್ನು ಬರೆಯಿರಿ.
ಹೌದ ಒಮ್ಮೆ ನಾ ತೋರ್ಸಿದ್ದೆ ಯಾವಾಗ ಗೊತ್ತಾ ಅದು ನಿಮ್ಗೆ ನೆನಪಿರ್ಬಹುದು. ಭೋಜನಾಲಯದಲ್ಲಿ ನೀರು ನಿಂತು ನಾ ಜಾರಿ ಬಿದ್ದಿದ್ದೆ ನೆನಪಿದಿಯಾ. ಅವತ್ತು ಹೋಗಿ ತೋರ್ಸ ಅವತ್ತು ಪರೀಕ್ಷೆ ನಡೆುಯುತ್ತಿತ್ತ ಅವತ್ತು ಹೋಗಿ ತೋರಿಸಿದ್ದೆ ನಾನು ತೋರಿಸಿದ್ರೆ ಡಾಕ್ಟರ್ ಏನ್ ಕೋಡ್ ಏನ್ ಹೇಳಿದ್ರು ಗೊತ್ತಾ ಅದು ನೀವು
ಒಂದು ಒಂದ ವಾರ ಇಲ್ಲ ಯಾಡ್ ವಾರ ಅರಾಮ ತಾನೆ ಮನಿಗ ಹೋರಿ ಇಲ್ಲಿ ಇರ್ಬಾಡರಿ ಅಂದ್ರು ನಾ ಪರೀಕ್ಷೆ ಇದೆ ಅಂತ ನಿಂತಿದ್ನ
ಮತ್ತೆ ನೀವು ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ತದನಂತರ
ಇದು ಪರಿಕ್ಷೆ ಆದ್ಮೇಲೆ ಮನೆಗೆ ಎಲ್ಲರಿಗೆ ರಜೆ ಕೊಟ್ರಾ
ಹ್ಮ್
ರಜೆಗೆ ಹೋದಾಗ ಮನೆಗೆ ಇದ್ದೇ ಇಲ್ಲ ನಾನು ದಿನ್ನಾ ಒಂದೊಂದ್ ಊರ ಆಡ ತಿರಗಾಡಾಕ ಹೊಂಟೀದ್ನಿ ಮನೆಗ್ ಹೋದ್ರೆ ರೆಸ್ಟ್ ಆಗವಲ್ತು.
ಮತ್ತೆ ನೀವು ಆ ಸಮಯದಲ್ಲಿ ಸ್ವಲ್ಪ ಸೂಕ್ತವಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕಲ್ವಾ.
ಇಲ್ಲಾ ಪಡೆದು ಕೊಳ್ತಿದ್ದೆ ಯಾಕಂದ್ರೆ ಅವಾಗ ಇದು ಮೊಹರಂ ಅಂಬ ಹಬ್ಬ ಇತ್ತ
ಹ್ಮ್
ಒಂದ್ ಕಡೆ ಹೆಂಗ ಇಡ್ತಾರೆ ಹೇಳಿ ಸ್ನೇಹಿತರು ಇಲ್ಲಿಗೊಮು ಬಾ ಅಲ್ಲಿಗೊಮು ಆ ಮೋರಮ್ಮ ಹಬ್ಬ ಇದ್ರೆ ಜಾತ್ರೆ ಹಚ್ಚ ಬಿಡ್ತ ತು ಜೋಕಾಲಿ ಅವೆಲ್ಲಾ ಅಂಗಡಿಕೆ ಅವೆಲ್ಲಾ ಹಚ್ಚಿರ್ತಾರಲ್ಲ ಅವೆಲ್ಲ ನೋಡ್ಕ ಅಲ್ಲಿ ಹುಡಿಗ್ಯಾರು ಬರ್ತಾರ ಹುಡುಗ್ಯಾರಿಗೆ ನೋಡಕೊಗುಮು ಬಾ ಅಂತ ಕರ್ಕೊಂಡ ಹೋಗ್ಬಿಡ್ತಾರಡ ಸ್ನೇಹಿತರು.
ಮತ್ತೆ ಏನಿಲ್ಲ ನಿಮ್ಮ ಆರೋಗ್ಯ ಏನಾಗಬೇಕು ಆರೋಗ್ಯ ಅನಾರೋಗ್ಯದಿಂದ ಮೊದಲೇ ಕೂಡಿದೆ
ಹೌದೌದು. ನನ್ನ ಕಾಲಿನ ನೋವು ತುಂಬಾ ನಂಗೆ ಇದು ಕಾಡಸ್ತಿದೆ ಇಟಿಟ ದಿನಗಳಲ್ಲಿ.
ಮತ್ತೆ ನೀವು ಹೋಗಿ ಈ ವಾರದ ಅಂದು ಅಂದರೆ ಶನಿವಾರದಂದು ಮನೆಗೆ ಹೋಗಿ ಒಳ್ಳೆಯ ವೈದ್ ದ್ಯರನ್ನು ಸಂಪರ್ಕ್ಷಿಸಿ ತದನಂತರ ಅಲ್ಲಿ ನೀವು ಅಡ್ಮಿಟ್ ಆಗಿ ಸೂಕ್ತವಾದ ಚಿಕಿಸ್ತೇಯನ್ನು ಪಡೆಯಿರಿ.
ಹ ನಂದು ಆಲೋಚನೆ ಇದೆ ಇದೆ ನೋಡ ತ್ತೀನಿ ಶನಿವಾರ ನಮ್ಮ ಮಾಸ್ತರನಾದ ಅ ಡಿಕೆಪಾಟೀಲ್ ಸರ್ದಂದ ಅ ಮಾಸ್ತರ್ದ ಒಂದು ಪರೀಕ್ಷೆ ಇದೆ ಅವ್ರ್ದು ಪರೀಕ್ಷೆ ಬರೆದು ಹೋಗ್ಬೇಕಂತ ಯೋಚನೆ ಮಾಡಿದ್ದೇನೆ ಮತ್ತೆ ಏನೇನ ಅಂತ ಗೊತ್ತಿಲ್ಲ.
ಮತ್ತೆ ಎಲ್ಲವೂ ಆಯ್ತಾ ನಿಮ್ದು ಊಟಾ ವಸತಿ
ಹಾ ನಮ್ದು ವಸತಿ ಈಕಡೆಲಿಂದ ಹಳೆ ವಸತಿ ಅಲ್ಲಿಗೆ ಇದು ಕಳಸ್ತಿದ್ದಾರೆ. ಏಕಂದರೆ ಇದು ನಮ್ಮ ಕಾಲೇಜಿನಲ್ಲಿ ಎರಡ್ಯರಡು ವಸತಿ ಅದಾವ ಒಂದು ಹಳೇದು ಒಂದು ಹೊಸದು.
ಅದು ಯಾವ ರೀತಿ ಆಗುತ್ತದೆ ಹಳೆಯದು.
ಹಳೆದಂದರೆ ಪ್ಚ್ ಮೊದ್ಲಿಂದ ನಮ್ಮ ಶಾಲೆ ಯಾವಾಗ ಕಟ್ಟಡ ಆಗಿತ್ತು ಅವಾಗ್ಲಿಂದಾನೇ ಒಂದು ಇದಿತ್ತು ವಸತಿ ನಿಲಯಾ ಆಮೇಲೆ ಸ್ವಲ್ಪ ವರ್ಷ ಬಿಟ್ಟ ಟ್ಟು ಇನ್ನೊಂದು ಮಾಡಿದ್ದರು ಒಂದು ಸ್ವಲ್ಪ ಅಂದರೆ ಒಂದ ಹತ್ತು ತ್ತ್ ಹತ್ತ ಹದನೈದ ವರ್ಷ ಬಿಟ್ಟು ಇನ್ನೊಂದು ಅ ವಸತಿ ನಿಲಯ ಕಟ್ಟಿ ಎಬಿಸಿದೇವ್. ಕಟ್ಟಿಸಿದರು ಆ ವಸತಿ ಈ ವಸತಿ ಖರ್ಚು ಜಾಸ್ತಿ. ಬರಕೊಂತೈತಿ ಮಾಸ್ತರ್ ಏನಂದ್ರು ಯ ಇಬ್ರು ಒಬ್ರೆ ಇರ್ರಿ ಅಂತ. ಆತರ ಮಾಡತ್ತಿದ್ದಾರೆ ನಿಮ್ದು ಎರಡ್ ಅವ ಮೂರ್ ಅವ್ರು ಇಷ್ಟ ಅನ್ನು ಹೊಸುತಂಗೆ.
ನಮ್ಮದು ಬಲಭೀಮೇಶ್ವರ ಎಂಬ ವಸತಿ ನಿಲಯವಿದೆ. ಆ ವಸತಿ ನಿಲಯದಲ್ಲಿ ನಾವು ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಇರುತ್ತವೆ.
ಹೌದಾ
ನಾನು ನಿಮಗೆ ಮತ್ತೆ ಕರೆ ಮಾಡುತ್ತೇನೆ.
ಇಲ್ಲ ಇಲ್ಲ ತಿರಿ ತಿರಿ ಯಾಣಿ. ಸ್ವಲ್ಪ ಸ್ವಲ್ಪ ಮಾತಾಡದು ಇದೆ ನಿಮ್ಮ ಜೊತೆ ಏನೆಂದರೆ ಇದು. ಊಟ ಚೆನ್ನಾಗಿ ಮಾಡಿದ್ದೀರಾ ನೀವು.
ಊಟವನ್ನು ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೇವೆ.
ತತ್ತಿ ಸಿಕ್ಕುವ ಬೇಸಾಗಿ.
ನಿಮಗೆ ತತ್ತಿ ಸಿಗಲಿಲ್ಲ ಇವತ್ತು ತತ್ತಿಯ ಅನ್ನ ಅಂದರೆ ಎಗ್ ರೈಸ್.
ಹೌದು ತತ್ತಿ ಸಿಗ್ಲಿಲ್ಲ ನನ್ನು ಬೇಟೆ ಮಾಡ್ತಿರ ನಾನು ನೀಡುತ್ತಿದ್ದೇನೆ ನಿಮ್ಗೆ ತತ್ತಿ.
ಅಯ್ಯೋ ನನಗೆ ಅಷ್ಟೊಂದು ಮಾಹಿತಿ ಸಿಗಲಿಲ್ಲ ನಿಮ್ಮ ಹತ್ತಿರ ಸಿಕ್ಕಾಪಟ್ಟೆ ಇದ್ದವಾ.
ಸಿಕ್ಕಾಪಟ್ಟೆ ಇದ್ದುನಾ ಚೆಲ್ಲಿ ಬಂದೇತತ್ತಿನಾ.
ನೀವು ಆರಿಸಿಕೊಂಡು ತಿಂದಿದ್ದೀರ ಹಾಗಾದ್ರೆ.
ಹಾ ಅರಿಸಿಕೊಂಡು ತಿಂದೆ. ಸರಿತಾ ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಇತ್ತು.
ಇಲ್ಲ ಮತ್ತೆ ಸ್ವಲ್ಪ ನಾ ಇನ್ನೂ ಕರೆ ಮಾತಾಡಿಯಲ್ಲ ಇನ್ನು. ಸ್ವಲ್ಪ ಸಮಯದವರೆಗೆ.
ಹ ಹೌದಾ ಸರಿ ತಾನೆ ಹಂಗಾದ್ರೆ. ಅದು ಏನಾಯಿತು ಫಸ್ಟ್ ನಾನು ಮೊದ್ಲೇ ಸಲ ತತ್ತಿ ಅನ್ನ ನೂ ಸ್ವೀಕರಿಸಿದ್ದೆ. ಅದರಲ್ಲಿ ತತ್ತಿನೂ ಸಿಗ್ಲಿಲ್ಲ ಮತ್ತೆ ದೖ ಕೆಲವು ಸಲ ನಾನು ತಾನಾಗಿ ಹೋಗಿ ತತ್ತಿಯನ್ನು ಹುಡುಕಿ ಹುಡುಕಿ ಹಾಕೆಂದೆ.
ಮಗದನ್ನು ತುಂಬಾ ಪ್ರಸಿದ್ಧಿ ಪಡೆದಿದ್ದೀರಾ.
ಹ್ಮ್ ಹೌದು ಅಂದ್ರೆ ಸುಮ್ಮನ ಅನ್ನನೂ ವೇಸ್ಟ್ ಮಾಡಿದ್ದೆ ಏಕೆಂದರೆ. ಜಾಸ್ತಿ ತತ್ತಿ ತಿಂದು ತಿಂದು ಹೊಟ್ಟೆ ತುಂಬೊಗ್ಬಿಡ್ತು.
ಹ್ಮ್
ಅಡ್ಡ ನಂತರ ಹೋಗಿರೆ ಊಟನೇ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂದ್ರೆ ಚಡ್ಡಿ ಬಂದ್ಬಿಟ್ಟೆ ಸ್ವ ಫಸ್ಟ್ ಸ್ನೇಹಿತರಿಗೆ ಕೇಳಿದೆ ಬೇಗ ಬೇಕ ಅಂತ ಯಾರು ತಿರಸ್ಕ್ ಬಿಟ್ರೆ ಎಲ್ಲಾರೂ ಅದಕ್ಕೆ.
ಇಲ್ಲ ನಿಮ್ಮ ಹುಡುಗರಿಗೆ ಆಹಾರದ ಕೊರತೆ ಆಗುತ್ತೆ ಮತ್ತೆ ನೀವು ಅಷ್ಟೊಂದು ಚೆಲ್ಲಿದ್ದರೆ.
ಏ ನಾನ್ ಒಬ್ನೇ ಚೆಲಲ್ರರಿ ಎಲ್ಲಾರು ಚೆಲ್ ಬಿಡ್ತಾರ ಆರೋಗ್ಯ ನ ಸಮಸ್ಯೆ. ತಗಲ್ಲ ಯಾಕಂದ್ರೆ ಇವ್ರುಗ್ ಗೊತ್ತಿತ್ತು ನಮ್ಮ್ ಮೊಟ್ರು ಎಲ್ಲ ಚಲ್ತಾನೆ ಅಂತ ಹೇಳಿ. ಜಾಸ್ತಿನೇ ಮಾಡ್ತಿರ್ತಾರೆ ರೈಸ್.
ಹೋ ಅನಿಯಮಿತ. ಊಟವಿದೆ ನಿಮ್ಮ ಅ
ಹ ಅವಲಂಬಿಕಾಯಿ.
ಆಯ್ತು ನಾನು ಮತ್ತೆ ನಿಮಗೆ.